ಲೋ ಹಲೋ ನಮಸ್ಕಾರ ರೀ ಠಾಕ್ರಪ್ಪ ಅವ್ರೀ ಏನ್ ಮಾಡ್ತಾ ಇದ್ದೀರಾ ಎಕ್ಸಾಮ್ ಚೆನ್ನಾಗ ಐತ್ರಿ ನಿಮ್ದು
ಹಾ ನಮ್ದು ಓಕೆ ಓಕೆ
ಸರಿ ತಪ್ಪುಗಳನ್ನು ಯಾವ ರೀತಿ ಹಾಕಿದ್ದೀರಿ ನೀವು
ನಾವು ಸರಿ ತಪ್ಪುಗಳನ್ನು
ಹ್ಮ್ ಸರಿ ಆ ಮೊದಲೆಡು ಸರ್ ನಾನು ಅದೇ ರೀತಿ ಹಾಕಿದ್ದೇನೆ ಮತ್ತೆ ಹ ತದನಂತರ ನಂದು ತಪ್ಪು
ಆಧರದ ನಂತರ ಸರಿ
ಅದರ ನಂತರ ಸರಿ ಅದನ್ನ ನಾನು ತಪ್ಪ ಹಾಕಿಬಿಟ್ಟಿದ್ದೀನಿ
ಅದು ಹೇ ಅದು ಹೇಗ್ ಹಾಕಿರಿ ತಪ್ಪ ಅಂತ ಯಾವ ಬೇಸ್
ನೀವು ಹೇಳು ಇಲ್ಲ ಹಿಂದೆ ಏನ್ರ
ನಾವು ಮೂರ್ ನಾಲ್ಕು ನಾನು ಮೂರ್ ನಾಕು ಟೈಮ್ ನಿಮ್ಗ ಹಿಂದೆ ಮುಂದೆ ನೋಡಿದೆ ಬಟ್ ನೀವು ಏನು ಏನು ಪ್ರತಿಕ್ರಿಯೆ ಸಿಗ್ಲಿಲ್ಲ
ಇಲ್ಲರಿೀ ನೀವು ಏನು ಹೇಳ್ಬೇಕಿತ್ತು ನೀವು ಅಲ್ಲಿ ಚೇರ್ ಹಾಕಿ ಕುಂದರ್ಸಿದ್ದೀರಾ ನಾಳಿದ್ದನು ಅಲ್ಲೇ ಕುಂದರ್ಲೇನು
ಹಂಗ್ ಬರಲ್ರಿ ಮತ್ತ್ ಅವರು ಬಹಳ ಸ್ಟಿಕ್ ಅದಾರ ಬಾಸರ್ ಔರಂಗ
ಹ್ಮ ಏನ್ ಮಾಡಲ್ರಿ ಸುಮ್ನೆ ಹಾಕಿ ಕುಂತೆ ಅಂದ್ರ ಆಯ್ತು ಏನು ಮಾಡಲ್ಲ ಇವ್ರು ನೋಡ್ತಾರ ಏನು ಅವ್ರೇನು
ಮತ್ತ ನೀವ ಹೇಳ್ಕೊಡ್ಬೇಕ್ರಿ ನಾವ್ ಹಿಂದ್ ಇರ್ತಿೀವಿ ನಾವ್ ಹೆಂಗ್ ಹೇಳ್ಬೇಕ
ನೀವೇರಿೀ ನೀವ್ ಹೇಳ್ಕೊಡ್ಬೇಕು ನೀವು ಜ್ಞಾನ ಭಂಡಾರವನ್ನು ತೆಲೆಯಲ್ಲಿ ಒತ್ತಿಕೊಂಡು ತಿರ್ಗಾಡ್ತೀರಾ ನೀವ್ ಹೇಬೇಕು
ನಾವು ನೀ ಇವತ್ತು ಬರ್ದಿದ್ದ ಪರೀಕ್ಷ ದು ನಾವ್ ಏನ್ ಅಭ್ಯಾಸ ಮಾಡಿದಿಲ್ರಿ ಡೈರೆಕ್ಟ್ ಎಕ್ಸಾಮ ಬರ್ದೀವಿ ರಾತ್ರಿ ಒಂದ ಒಂದ್ ತಾಸ ರಾತ್ರಿ ಒಂದ್ ತಾಸ ಅಷ್ಟೇ
ಇನ್ನು ಅಭ್ಯಾಸ ಮಾಡಿದ್ರೆ ಏನು ಟಾಪರ್ ಔಟ್ ಆಫ್ ಟ್ರಿ ಈಗೂ ಮೋಸ್ಟ್ಲಿ ಅಂಕವನ್ನು ಹೆಚ್ಚಿಗೆ ತೆಗೆದುಕೊಳ್ಬಹುದು ತಾವು
ಅಂಕ ಹೆಚ್ಚಿಗೆ ಬರುವುದು ನ ಎಲ್ಲಾ ಉದ್ರಿ ಉದ್ರಿ ಗುದ್ದಿದೀವ್ರೀ
ಉದ್ರಿ ಏನ್ ಗೊತ್ತಿಲ್ರಿ ನೀಮ್ ನಿಮ್ ಬಗ್ಗೆ ನಮಿಗ್ ಗೊತ್ತ ಗತ್ತಲ್ೇನ್ರಿ ನೀವ್ ಎಂತ ಆಟಗಾರ ಇದ್ದೀರಿ ಅಮ ಬರದ್ರಿ ಬರದ್ರಿ ಬರದ್ರಿ ಏನ್ ಬರದ್ರಿ
ಏ ಹಂಗೇನ ಇಲ್ರಿ ನೀವು ಅನ್ಕೊಂಡಂಗ ನಾನೇನ್ ನ ಪರ್ಫ್ಮೆನ್ಸ್ ಇಲ್ಲ ನನ್ನ
ಇಲ್ಲ ಹೊಡದ್ರಿ ಹೊಡದ್ರಿ ಒಡದ್ರಿ ಗಾಡಿ ಏನ್ ನೋಡಿ ತಿರಿ ಗಾಡಿ
ಏ ಹಂಗೇನ್ ಇಲ್ರರಿ ನಾವವು ಏನ್ ಅಷ್ಟ ಪ್ರೋ ರೈಡ್ರ ಅಲ್ರರಿ
ಇಲ್ರಿ ಮತ್ತೆ ರೀ ವ್ಯಕ್ತಿತ್ವ ಅಂದ್ರೆ ಏನಂತ ಬರೆದಿದರಿ ವ್ಯಕ್ತಿತ್ವ
ವ್ಯಕ್ತಿತ್ವ ಅಂದ್ರೆ ಒಬ್ಬ ಮನುಷ್ಯ
ಹಾ ಒಬ್ಬ ಮನುಷ್ಯ ಹಾ ಒಬ್ಬ ಮನುಷ್ಯ
ಆ ಸಿಚುಷನ್ ತ
ಅಲ್ಲ ರೀ ಅದೇ ಇಂಗ್ಲಿಷ್ ನಲ್ಲಿ ಹೇಳ್ ಒಬ್ಬ ಮನುಷ್ಯ ಅವನ ಸಂದರ್ಭ ತಕ್ಕಂತೆ ಅವನ ವ್ಯಕ್ತಿತ್ವವನ್ನು ಬದಲಾಯಿಸುವುದು ಮತ್ತೆ ಅವನ ಭಾವನೆಗಳನ್ನು ಅವನ ಗುರಿಗಳನ್ನು
ಗುರಿಗಳನ್ನು
ತನ್ನನ್ನು ತಾನು ಬದಲಿಸಿಕೊಳ್ಳುವುದೇ ವ್ಯಕ್ತಿತ್ವ
ಹಾ ಅದನ್ನೇ ವ್ಯಕ್ತಿತ್ವ ಅಂತ
ಹ ನೀವ್ ಏನ್ ಸಿಚುವೇೇಶನ್ ಗಚುವೇಶನ್ನ್ ಕುದ್ದಕೈರಿ
ಅವನ ವೈಯಕ್ತಿಕ್ ಅವನ ವೈಯಕ್ತಿಕ ತತ್ವಗಳನ್ನು ಪಾಲಿಸುವುದು ಮತ್ತು ಅವನ ಗುರಿಗಳನ್ನು ಹಾರಿ ನಾವು ಇಂಗ್ಲೀಷ್ ಮೀಡಿಯಮ ಸೋ ಪದೇ ಪದೇ ಪದೇ ಪದೇ ಆಂಗ್ಲ ಭಾಷೆಯ
ಹಾ
ಬಾಯಲ್ಲಿ ಬರ್ತಾ ಇರ್ತಾವ
ಅದೇ ಮತ್ತೆ ಯಾಕೆಂದ್ರೆ ನಾವು ಕನ್ನಡ ನಾಡಿನಲ್ಲಿ ಮತ್ತೆ ಕನ್ನಡ ಮಾತಾಡ್ಬೇಕ್ರೀ ನೀವು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ
ಅದು ಗೊತ್ತರಿ ಆ ಸ್ಲೋಗನ್ ಹೇಳ್ಕೊಂಡೆ ನಾವ್ ಇಲ್ಲಿ ತನಕ್ ಬಂದಿವವಿ ಬಟ್ ಡೆವಲಪ್ ಗ್ ಕಂಟ್ರಿ ನಮ್ದು ಮತ್ತೆ
ಅಲ್ಲ
ಬದಲಾಗ್ತಿರೋ ಕಾಲರ ಇದು ಸೊ ನಾವು ಬದಲಾಗ್ತಾ ಇರ್ಬೇಕು ಕಾಲ
ಆದ್ರೆ ನಮ್ಮ ವ್ಯಕ್ತಿತ್ವ ನಮ್ಮ ಭಾಷೆ ನಮ್ಮ ಧರ್ಮವನ್ನು ಬಿಟ್ಕೊಡೋದ ಆಗಲ್ರಿ
ಏ
ನಮ್ಮ ವ್ಯಕ್ತಿತ್ವ ನಮ್ಮ ಭಾಷೆ ನಮ್ಮ ಭಾವನೆಗಳು ನಮ್ಮ
ಮರಿಬಾರ್ದ್ರಿ ಅ ಇರ್ಬೇಕು ಅವು ನಮ್ಮೊಳಗ ಇರ್ಬೇಕು ಅದು ಸಂದರ್ಭಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ
ಮತ್ತೆ ಬದಲಿಸಿಕೊಳ್ಳಬೇಕು
ಹಾ ಉಪಯೋಗಿಸಬೇಕು
ಹಾ ಉಪಯೋಗಿಸುದು ಬದಲಾಯಿಸಿಕೊಳ್ಳುವುದು
ಕೊಳ್ಳುವುದಕ್ಕೂ ತುಂಬಾ ವ್ಯತ್ಯಾಸ ಇದೆರೀ
ಹೌದ್ ಹೌದ್ ರೀ ಬಹಳ ನಾನಾ ತರದ ಅರ್ಥ ಹುಟ್ ಉಡ್ತಾವ್ರೀ ಮತ್ತೆ
ಹಾ ಅದೇ ನಮ್ ಕನ್ನಡಕ ಇರೋ ಗತ್ರಿ
ಜನೇ ಮತ್ತೆರೀ ಏನುದ್ರು ಸಮಸ್ಯ ಚಲ ಊಟ ಎಲ್ಲಾ ಹೇಗಿದೆ ಅಸ್ಟೆಲ್ಲ್ಲಿ ಏನ್ ಮಾಡಿದ್ರರು ಊಟಾರ
ಮತ್ತೂ ಇದೆ.. ಪರೀಕ್ಷೆ ಇದ್ದ ಕಾರಣ ಕಾರಣ ನಾವು ಉಪಹಾರ ಮಾಡಕ್ಕೇನು ಹೋಗಿದ್ದಿಲ್ಲ
ಅಷ್ಟು ವಿದ್ಯಾಭ್ಯಾಸದ ಮೇಲೆ ನಿಮ್ಮ ಏ ನಾನು ಡೆಡಿಕೇಶನ್.
ಇದು ಯಾವ ಹಾಡ್ ರೀ.
ಇದು ರೀ ವಿದ್ಯಾಭ್ಯಾಸ ಮೇಲೆ ಅಷ್ಟು ನಿರಂತರವಾದ. ಇದು ರೀ ಅದು.
ಹಾ ಅದೇ ನೋಡ್ರಿ ನೋಡ್ರಿ ಈಗ ನಮ ಈಗ.
ಹಾ ಹಾ.
ಯಾವ್ ತರ ಇದೆ ಅಂದ್ರೆ. ಅಯ್ಯೋ ನಾವ್ ತಗೊಂಡಿರೋ ಪದವಿ ಯಾವ ತರ ಇದೆ ಅಂದ್ರೆ.
ಶ ನಲ್ಲ
ಡಿಗ್ರಿ ಮತ್ತ ಇಲ್ಲಿ ನಮ್ ಹುಡುಗರು ಇಲ್ ಕೇಳ್ರಿ ಇಲ್ ಕೇಳ್ರಿ ಇಲ್ ಕೇಳ್ರಿ. ಇಲ್ಲಿ ಹುಡುಗರು ಹೆಂಗಂದ್ರೆ ಎಗ್ಸಮಿನ. ಹಿಂದಿನ ದಿನ ಎಕ್ಸಾಮ್ ಅಂದ್ರೆ ಪರೀಕ್ಷೆ.
ಹಿಂದಿನ ಜನ ಹಾ ಹೌದು ಹೌದು ರೀ. ಆದ್ರೆ ನೀವ್ ಆ ರೀತಿ ಅಲ್ಲ ರೀ ಪರೀಕ್ಷೆಯ. ಒಂದು ತಿಂಗಳ ಹಿಂದೆಯಿಂದನೇ ನೀವು ಪ್ರಾರಂಭ ಮಾಡಿರ್ತಿದ್ದೀರಾ ಓದೋಕೆ. ಅದು ಎನ್ ಎಸ್ ಎಸ್ ಕ್ಯಾಡೆಟ್ ಆಗಿ ನೀವು
ನಾವ ಯಥಾ ಪ್ರಕಾರ ಎಲ್ಲಾ ಎಲ್ಲಾ ಹುಡುಗರು ಯಾವ ತರ ಸಂಸ್ಥೆ ಹೇಳ್ರಿ
ಮತ್ತೆ ಸೇವಾ ಸಂಸ್ಥೆೆಯಲ್ಲಿ
ಜಾ ಸ್ಥಲ್
ರಾಷ್ಟ್ರೀಯ ಸೇವಾ ಸಂಸ್ಥೆ ರೀ ಎಲ್ಲ ರೀ ಸಮಸೆ ನಾಷ್ಟ ರಾರೀಯ ಸೇವಾ ಸಂಸ್ಥೆ ನೀವು ಎಲ್ಲಾ ಪರಿಸರವನ್ನು ಸ್ವಚ್ಛಗೊಳಿಸುದು ಮತ್ತು ಕಸಗಳನ್ನು ಎತ್ತಿ ಹಾಕುವುದು ಅದ ಏನ್ ವೆ ಅಂದು ನಿಮ್ಮ ಸುತ್ತಮುತ್ತಲ ಪರಿಸರವನ್ನೇ ನೀವು ಸ್ವಚ್ಛ ಮಾಡಿಕೊಳ್ಳದಿದ್ದವರು ನಿಮ್ಮ ರೂಮ್ ನಲ್ಲಿ ನೋಡಿದ್ದೀರಿ ನಿಮ್ ಕೊಠಡಿ ನೋಡಿದ್ದೀರ ಏನ್
ಯಾರಂದ್ರು ನಿಮಗ್ ನೀವು ಒಂದ್ ಟೈಮ್ ಬಂದು ಅದನ್ನ ಪರಿಶೀಲಿಸಿ ಹೋಗ್ರಿ ನೋಡಿ ನಮ ರೂಮ್ ಹೇಗಿದೆ ಅಂತ ನಮ್ಮ ಕೊಠಡಿ ನೋಡ್ರಿ ಬಂದ್ ಒಂಟ ನೀನು ಸುಮ್ಮನೆ ಬಾಯಿಗೆ ಬಂದಂಗ ಹೇಳೋದಲ್ರರಿ ಇದು ಇದು ಯಾರು ನಿಮಗ ತಪ್ಪಾದ ಮಾಹಿತ ಅ ನೀ ಸ ಯಾಕಂದ್ರೆ ನಾವು ಒಂದ್ನಾನು ಸ್ನಾನ ಬಿಡಲ್ಲ
ನೀವು ಸ್ನಾನಾನೇ ಮಾಡಲ್ಲ ಅಂತೆ ಅವರು ಪ ತುಂಗಾ ವಿದ್ಯಾರ್ಥಿ ವಸಾಯನ ಎಲ್ಲ ಇದದಲ್ಲಿ ಇರ್ತಾರರಿ
ವಿಕಾಸ್ ಅಂತ ನಮಗ್ ಯಾರು ಮಾಹಿತಿ ಇಲ್ರಿ
ಅವರು ಡಾಕ್ಟರ ಯಾಾವ್ದ ಅವ್ರ ದೊಡ್ಡ್ರೀ ಅವ್ರು ಜ್ಞಾನಿ ರೀ ಅವ್ರು ಪಂಡಿತ್ರು ಅವ್ರಿಗೆ ದಿವ್ಯ ದೃಷ್ಟಿ ಇದೆ ರರಿ ಅದನ್ನ ನೋಡಿ ಹೇಳಿದ್ರಿ ನಮಗೆ ನಾನು ಮೊನ್ನೆ ಹೋಗಿ ಕೇಳ್ಸಿದ್ದೀರಿ ಇವು ನಮ್ಮ್ ನಮ್ಮ ಗೆಳೆಯ ಅವನ ಬಗ್ಗೆ ಮಾಹಿತಿ ತಿ ನೀಡಿ ಅಂದಾಗೆ ಅವರೆಲ್ಲಾ ಹೇಳಿದ್ರು ಇವಾಗ ಸ್ನಾನ ಮಾಡಲ್ಲ ಇವಾಗ ರೂಮ್ ಕ್ಲೀನ್ ಇರ್ಕಾನಲ್ಲ ಹ ಮತ್ತೆ ನಾನ ರಾಷ್ಟ್ರೀಯ ಸೇವಾ ಸಂಸ್ಥೆಯಲ್ಲಿ ಕೆಲ್ಸ ಮಾಡ್ತೇನೆ ಅಂತ ಹೇಳಿದ್ರಿ
ಅದು ನಿಮಗೆ ತಪ್ಪ ಮಾಹಿತಿ ಕೊಟ್ಟಿದ್ದ ಯಾಕಂದ್ರೆ ನೀವು ಬಂದು ಪರಿಶೀಲಿಸಬಹುದು ಬಂದ್ ಮೇಗೆ ಮ್ಯಾಲ ಬಂದು
ಇಲ್ಲ ರೀ ನಾವು ನಮ್ಮ ಗುರುಗಳ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೇವೆ ಅವ್ರು ಯಾವಾಗ್ಲೂ ನಮಗೆ ತಪ್ಪು ಸಂದೇಶವನ್ನು ನೀಡುವುದಿಲ್ಲ
ಅದು ಅಂಧವಿಶ್ವಾಸ ರೀ ನಿಮ್ದು ನೀವು ಒನ್ ಟೈಮ್ ಬಂದು ನೀವು ಒಂದು
ಅದು ನಮ್ಮ ನಂಬಿಕೆ
ಅದು ಹಸ್ತ್ರ ನಂಬಿಕೆ ಇರಬಾರ್ದ್ರಿ
ಇಲ್ರೀ ನೀವು ಆ ಗುರುಗಳು ವಿಕಾಸ್ ಶ್ರೀ ಶ್ರೀ ಶ್ರೀ ವಿಕಾಸನಂದ ಸ್ವಾಮೀಜಿಯನ್ನು ಕಾಣಬೇಕ್ರೀ ನೀವು ಅವರು ಕಂಡು ಅವರ ಪಾದ ಪಾದಚರಣವನ್ನು ಸ್ವೀಕರಿಸಿ ಹ ಕೇಳ್ರಿ ನೋಡ್ರಿ ಹ್ಮ್
ಅದು ಗೂಗಲ್ ಭೂಪಟ್ಟದ ಇಲ್ಲಿ ಅವರ ಮಠ ಮಠಾನ ತೋ
ಹಾ ಅವರು ದೊಡ್ಡ ಸ್ಮೀಜಿರಿ ಅವರ ಪವಾಡಗಳು ಏನೇನಂದ್ರೆ ನಿಲ್ ನಿರಂತರವಾಗಿ ನಿಲ್ಲಿಲ್ದಂಗೆ ಹತ್ತು ಕಿಲೋಮೀಟ್ರ ಗಂಟ್ಲಿ ಓಡ್ತಾರೀ ಅವರು
ಹ ಹಲೋ
ನಿರಂತರವಾಗಿ ನಿಲ್ಲ್ದಂಗೆ ಹತ್ ಕಿಲೋಮೀಟರ್ ಓಡ್ತಾರೀ ಮತ್ತೆ ವರ್ಷಗಳ ಗಂಟೆ ಸ್ನಾನಾನೇ ಮಾಡಲ್ರಿ ಅವನು
ಏಯ ಅದು ಅವ್ರಾ
ಹ್ರೀ ಅವ್ರೇ
ಆದರೂ ಅವ್ರಿಗೆ ಒಂದು ರೋಗ ಏನು ಇಲ್ಲ ಆದಂಗ ಅವ್ರ ಜೀವನ ನಡ್ಸಕತ್ತೆ ಸರಿ ಅದನ್ನ ಮೆಚ್ಬೇಕು ನಾವು ನಾನ ಏನ್ರಿ ಯಾರು ಮಾಡ
ಜೀವನ್ನೇ ಪನವಕ್ಕಾಗಿ ಇಟ್ಟಾರ ರೀ
ಹೌದ್ರಿ ಹೌದ್ರಿ ಈಗ ಯಾವ್ದೋ ಅಗ್ನಿವೀರ್ ಪರೀಕ್ಷೆ ಅಂತ ಯಾವ್ದೋ ಬರಯಕ್ ಹೋಗಿದ್ರು ಅಂತ ಸ್ವಲ್ಪದೋಓಡ ಮಿಸಸ ಆಗಿರುವಂತ
ಅದೇ ರೀ ಅದೇ ಅದೆ ಎಲ್ಲಾ ಎಲ್ರಿ ಇನ್ನುೂ ಅದ್ರ ಫಲಿತಾಂಶ ಏನು ಬಿಟ್ಟಿಲ್ಲ ಮಿಸ್ ಆಗಲ್ರಿ ಅವ್ರದುು. ಫುಲ್ಲು ಅವದಷ್ಟು ನಿರಂತರವಾಗಿ ಶ್ರಮ ವಹಿಸಿದ್ದಾರೀ ಅದ್ರ ಮೇಲೆ
ಹಾ ನೀೂ ನೀೂ ನೀ ಅದನ್ನ ಪರೀಕ್ಷೆಯನ್ನು ಬರೆಯಲು ಹೋಗಿದ್ದೀರಾ ಮತ್ತೆ
ನೆಲ್ಲ ರೀ ನಾವು ನಮ್ಮ ಮನೆಯಲ್ಲಿ ನಾವು ನಾವು ಒಂದೇ ಬೀಜ್ರೀ ನಮ್ಮ್ ಮನೆಯಲ್ಲಿ ಒಂದೇ ಬೀಜ ಹೋಗಿ ಅಲ್ಲಿ ಬರದು ಬೀಜ ಮ್ಯಾಟ್ರ ಆಗತ್ರಿ ಅಲ್ಲಿ ಹೋಗಿ ತಪ್ಪ ಅನ್ಸಿದ್ರೆ ಬಗೆ
ಅಲ್ಲಿ ತಮ್ಮ ಅನುಭವಗಳನ್ನು ಅನುಭವಿಸಬೇಕು ನೀವು ನಿಮ್ಮ ಅನುಭವಗಳನ್ನು ಅನುಭವಿಸಬೇಕು ಯಾವ ತರ ಪರೀಕ್ಷೆಗಳು ನಡೆಯುತ್ತವೆ ಯಾವ ತರ ಶಾಂತಿಯ ನ್ನು ಕಾಪಾಡುತ್ತಾರೆ ಯಾವ ತರ ಇರ್ತಾರೆ
ಇಲ್ಲ ನಾವು ಪರೀಕ್ಷೆಯನ್ನು ಬರೆದರೆ ಸೆಲೆಕ್ಟ್ ಆ ಆಯ್ಕೆ ಆಗ್ ಬಿಡ್ತಿವ್ರಿ ಆಯ್ಕೆ ಆದ್ರೆ ಮತ್ತೆ ಆಪ್ಷನ್ ಬಿಡಕ್ ಹಕ್ಕಿರಲ್ಲ ಹಂಗಾಗಿ ಮತ್ತೆ ಒಂದೇ ಬೀಜ ಇರುವುದ್ರಿಂದ ಅಲ್ಲಿ ಹೋಗಿ ಯಾರ ಸುಪ್ ಸಪ್ಪ ಡರುಮ ಮಾಡಿದ್ರೆ ಟಸ್ ಅಂತಿವವ್ರಿ ಅದಕ್ಕೆ
ಹಾ ಅದು ಶಟ್ಪಟ್ ದುಡುಮ ಮಾಡ್ಬೇಕಂದ್ರೆ ಆರು ಏಳು ವರ್ಷಗಳ ಕಾಲ ಬೇಕಾಗತ್ ರೀ ಅದು ನ್ಸ
ಇಲ್ಲ ರೀ ನಾವು ಇಲ್ಲಿ ಜಂಗ ಚಮಣಿಯಲ್ಲಿ ನೋಡ್ತೀವಲ್ರರಿ ದೈನಂದಿತ್ಯದಲ್ಲಿ
ಹಾ ಹಾ ಹಾ ಹಾ ಹಾ
ಅದ್ರಲ್ಲೆಲ್ಲಾ ಹೇಳ್ತಾರಿ ಮೂರು ತಿಂಗಳ ತರಬೇತಿಯಲ್ಲೇ ಸುಟ್ ಪುಡ್ ತಡಮ ಆಗಿದ್ದಾರ ಎಂದು
ಅದು ಸುಟ್ಟಟ್ಟ ಅಂದ್ರ ಅಲ್ರಿ ಅದು ಅವರ ಹಣೆ ಬರೀೇವ ಆದರು ಅದೇ ತರ ಅದಕ್ಕೆ ಆತರ ಆಗಿ ಆಿರ್ತದೆ ಸೊ ನಿಮಗೆ ಯಾವ ಆ ತರ ಆಗಲ್ಲ ಅನ್ಸರಿ
ಅಲ್ರರಿ ನಮ ಮನೆ ಬರ್ನು ಚೆನ್ನಾಗಿಲ್ರಿ ಮದಲಿಗೆ ನಾವು ಸುಟ್ ಪುಟ್ ದುಡುಗ್ ಮಾಡೆ ಅಂದ್ರೆ ಮತ್ತೆ ವಜ್ಜೆ ಆಗತ್ರಿ ಅಂತ ನಾನು
ಹ ನೀವ ಹೇಳಿದ್ರಲ್ಲೂ
ಮತ್ತ ದೋಸ್ತರ್ನೆಲ್ಲಾ ಬಿಟ್ಟು ಹೋಗಕ ಮನ್ಸಿಲ್ರಿ ಎಲ್ಲಿಗೆ
ಹೌದೌದು ಅದನು ಸತ್ಯ ಯಾಕಂದ್ರೆ
ನಾವ್ ಹೋದೆ ಅಂದ್ರೆ ಇಲ್ಲಿ ಕಿರಾಣಿ ನ ಎರಡ್ ಸಾವ್ರ ಯಾರು ಸೆಟ್
ಓ ಕೆರೆಕ್ ಕಟ್ಟಾರೆ ಈಗ ಬೇರೆ ಮೇಲೆ ಬೇರೆಯವರ ನಂಬಿಕೆ ಮೇಲೆ ನಾವು ಆ ಬಿಡಲು ಅದು ಅಸಾಧ್ಯ
ಸಾಧ್ಯವಿಲ್ಲ ಅಸಾಧ್ಯವಿಲ್ಲ ಎಲ್ಲಾ ನಂಬಿಕಸ್ತಾರ ಇರಲ್ರಿ
ಹಾ ಎಲ್ರೂ ನಂಬಿಕಸ್ತರೇ ಇರಲ್ಲ ನಿಂಬಳೊಳ್ಳ ಆ ಈ ಈ ಇದ ಇದೇ ಹೇಳ್ಬೇಕಂತ ಅನ್ಕೊಂಡಿದ್ದೇರಿ ಎಲ್ರೂ ನಮ ತರ ಇರಲ್ಲ
ಹೌದೀ ಹೌದ್ರೀ ಆ ರೀತಿಯಾಗಿ ಈಗ ನಾವು ಅಲ್ಲಿಗೂ ಹಾ
ನಾವ ಈಗ ಕೈ ಹಾಕಿದ್ರು ಕೀಳಿ ಹಾಕ್ತೇವ್ರಿ ನಿಮ ನೀವು ಇದ್ದಾಗಷ್ಟೇ ಆಗ್ತೀವ್ರಿ
ಹೌದೌದ ರೀ ಅದೇ ರೀತಿ ಬೀಗ ಪಾಗ ಹೊಡ್ದ್ ಏನೋ ತಗಾನಲ್ರಿ
ಏ್ ಅಂತಾವ್ ಅಂತಾವ ಹೇಳ್ರಿ ಹೌ ನಾವು ಫ್ಯಾಮಿಲಿಯಿಂದ ಬಂದಿರೋದ್ರಿ ನಾವು ನಮ್ಮ ಕುಟುಂಬ ಬಹಳ
ಹಾ ಸಭ್ಯತೆ ಸಂಸ್ಕಾರ ಹೊಂದಿರೋ ಫ್ಯಾಮಿಲಿಂದ ಕುಟುಂಬದಿಂದ ನಾವು ಕೂಡ ಬಂದಿದ್ದೇವ್ರಿ ಅದಕ್ಕೆ ಈಗ ನಾವು ದೇಶ